ಹಲೋ ಅದ ಹಲೋ ಅಲ್ಲಿಗೆ ಹೋಗಕಲ್ಲ ಹಲೋ ಹಾ ಈಗ್ ಕೇಳಸ್ತೈತೆ ಕಟ್ ಕಟ್ ಆತೈತಿ
ಹಾ ಇವಾಗ ಇಲ್ಲೂ ಕೇಳಿಸ್ತೇತೆ ಹಾ ಹೇಳಿ ಹೇಳಿ ಇವಾಗ ಕೇಳಸ್ತೈತೆ
ಏನ್ ಮಾಡಿದ್ದೆ ಇವತ್ ನಾಷ್ಟ
ಇವತ್ತು ಬಿರಿಯ್ಯಾನಿ ಮಾಡಿದ್ದೆ
ಏನ್ ಬಿರಿಯಾನಿ
ಚಿಕನ್ ಬಿರಿಯಾನಿ ಮಾಡಿದ್ದೆ
ಏನೇನ್ ಹಾಕಿದ್ದೆ
ಫಸ್ಟು ಚಿಕನ್ ತಗೊಂಬಂದು ಅಂಗಡಿಯಿಂದ ಅದಾದ್ಮೇಲೆ ಚಿಕನ್ ಪಳ್ದಿ ಅದೆಲ್ಲ ಎತ್ತಿಟ್ಟಿ ಅದಾದ್ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಟಮೋಟೊ ಹಣ್ ಕಟ್ ಮಾಡ್ಕೊಂಡು ಆಮೇಲೆ ಮಿಕ್ಸಿಗೆ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಕೊತಂಬರಿ ಸೊಪ್ಪ್ ಪುದಿನ ಸೊಪ್ಪು ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ರುಬ್ಕೊಂಡು ಅದಾದ್ಮೇಲೆ ಒಂದು ಕುಕ್ಕರ್ಗೆ ಹ್ಮ ಕುಕ್ಕರ್ ಅನ್ ಕುಕ್ಕರ್ಗೆ ಕುಕ್ಕರ್ ಗ್ಯಾಸ್ ಅಲ್ಲಿ ಇಟ್ ಗ್ಯಾಸ್ ಆನ್ ಮಾಡಿ ಅದಾದ್ಮೇಲೆ ಕುಕ್ಕರ್ಗೆ ಒಂಚೂರು ಎಣ್ಣೆ ಸಾಸಿವೆ ಮತ್ತೆ ಪಲಾವೆಲೆ ಚಕ್ಕೆ ಲವಂಗ ಎಲ್ಲಾ ಹಾಕಿ ಒಂಚೂರು ಫ್ರೈ ಆದ್ಮೇಲೆ ಈರುಳ್ಳಿ ಹಾಕಿ ಆಮೇಲೆ ಚಿಕನ್ ತೊಳ್ದಿರೋದ್ನ ಹಾಕ್ಬೇಕು ಅದಾದ್ಮೇಲೆ ಹಂಗೆ ಸೈಡ್ ಅಲ್ಲಿ ನೆನಾಕಿಟ್ಟಿರ್ಬೇಕು ತೊಳ್ದಿ ಅದಾದ್ಮೇಲೆ ಅದಕ್ಕೆ ಗರಂ ಮಸಾಲಾ ಅರಿಷಿಣ್ ಪುಡಿ ಆಮೇಲೆ ಬಿರಿಯಾನಿ ಪೌಡ್ರು ಅದಾದ್ಮೇಲೆ ಹ್ಮ ಕೊತ್ತಂಬರಿ ಬೀಜದ ಪುಡಿ ಎಷ್ಟು ಆಮೇಲೆ ಉಪ್ಪು ಹಾಕಿ ಒ ಸ್ವಲ್ಪ ಇದ ಮಾಡ್ಬೇಕು ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಟೊಮೊಟೋಣ್ಣ ಹಾಕ್ಬೇಕು ಅದಾದ್ಮೇಲೆ ಮತ್ತೆ ರುಬ್ಬಿರ್ತೀವಲ್ಲ ಆ ಪೇಸ್ಟ್ ಹಾಕೋಬೇಕು
ಆಮೇಲೆ ಸ್ವಲ್ಪ ಬಿಟ್ಟಿ ಅದಂ ಚೂರು ಬೇಯಕೊಬೇಕು ಅದಾದ್ಮೇಲೆ
ಹ
ನೋಡಿ ಕಾಕ್ಬೇಕ ಕ
ಹ
ಅದಾದ್ಮೇಲೆ ಸ್ವಲ್ಪ ಇ ಮಾಡ್ಕೊಂಡು ಅಕ್ಕ ಎಷ್ಟಕ್ಕ ಇರ್ತ್ವಿ ಅದಕ್ಕೆ ಒಂದ್ ಲೋಟ ಅಕ್ಕಿದ್ರೆ ಎರಡ್ ಲೋಟ ನೀರ್ ಹಾಕ್ಬೇಕು ನಾನು ಒಂದ್ ಎರಡುುವರೆ ಲೋಟ ನೀರ್ ಹಾಕಿದ್ದೆ ಅದಕ್ಕೇನೆ ಐದ್ ಗ್ಲಾಸ್ ನೀರ ಹಾಕ್ತೆ ಐ ಗ್ಲಾಸ್ ನೀರ್ ಹಾಕಿ ಒಂದ ಸ್ವಲ್ಪ ಎಲ್ಲಾ ಚೂರ್ ಕುದಿತಾ ಕುದಿತಾ ಬಂದ್ಮೇಲೆ ಕುಕ್ಕರ್ ಮುಚ್ಚ ಚಿ ಎರಡು ವಿಷಲ್ ಕೂಗ್ಸ್ಬೇಕು ಕೊಗ್ಸಿ ಆದ್ಮೇಲೆ ಆರ್ಕೊಂಡ ಆದ್ಮೇಲೆ ಒಂದ್ಚೂರು ನಿಂಬೆಣೆ ಹಂಡಿ ಅದನ್ನ ಚೆನ್ನಾಗಿ ಕಲಿಸಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ ಆದ್ಮೇಲೆ ಸರಿೋಗಕ
ಹ್ಮ್ ಆಫೀಸ್ ಇರ್ಲಿಲ್ವ ಇವತ್ತು
ಆಫೀಸ್ ಇಲ್ಲ
ಹ ಭಾನುವಾರ ವಾರ ರಜಾನ ಶನಿವಾರ ರಜೆ ಇರಲ್ವಾ ಹ್ಮ ಹ
ಕಟ್ಕಟ್ಟ ಆಮೇಲೆ ಇನ್ನೇನು ಆಫೀಸ್ ಹೆಂಗಿತ್ತು ಫಸ್ಟ್ ಡೇ ಆಫೀಸು
ಚೆನ್ನಾಗಿ ರೆಸೂಮ್ ಕಳ್ಸಿ ಇವ ಇವಾಗ ಕಟ್ಟಾಯ್ತು ಆಕ್ಚುಲಿ ಕೇಳಿಸ್ತಾ ಇತ್ತು ಇವ ಕಟ್ಟಾಯ್ತು ಎಲ್ಲ